ಹಲೋ ಹೇಳಿ ಬ್ರೋ ಏನ್ ಸಮಾಚಾರ
ಏನ್ ನೋಡಿ ಬ್ರೋ ನೀವ್ ಹೇಳ್ಬೇಕು
ಏನ್ ಮಾಡ್ತಾ ಇದಾರೆ
ಏನ ನೋಡಿ ನಾಷ್ಟ ಮಾಡ್ಬಿಟ್ಟು ಹ ಪ್ರೈಶಾಪ್ ಆಗತಾ ಇದೆ
ಹೌದ ಬ್ರೋ ಎಲ್ಲಿಗೆ
ಬ್ರೋ ಚೂರ್ ಚರು ಸಿಟಿ ಕಡೆ ಹೋಗೋದಿದೆ
ಹಾ ಹಾ
ಸಿಟಿ ಕಡೆಕ್ ಹೋಗ್ಬಿಟ್ಟು ಒಂದಿಷ್ಟು ಮೆಟ್ರಲ್ಸ್ ತರದದೆ ಮನೆಗೆ.
ಹಾ ಹೌದೌ
ಹಂಗೆ ಬಿಟ್ಟು ಹೂ ಹೂರಡಬೇಕಂತೆ ಪ್ಲಾನ್ ಹಾಕಿದ್ದೆ.
ಹಾ ಹಾ.
ಹ್ಮ್. ಬ್ರೋ ಹಿಂಗೆ ಬ್ರೋ ಇದು ಕರೆಂಟ್ ಬಗ್ಗೆ ಹೇಳ್ತಿದ್ರಲ್ಲ
ಹಾ ಬ್ರೋ.
ಹಾ ಅದೇ ಇವತ್ತು ಊರು ಒಂತರ ದೂರ ಇದೆಯಾ?
ಹಾ ದೂರ ಇದೆ ಬ್ರೋ ಬಟ್ ಎಲ್ಲ ನಮ್ಮ್ ಊರ್ ಫುಲ್ ಗುಡ್ಡ ಕಾಡ ತರಾ
ಹ್ಮ್ ಅಂದ್ರೆ ಸುತ್ತ ಯಾವದಕ್ಕೆ ಸಿಟಿ ಹತ್ರ ಆಗ್ಲಿ
ಸಿಟಿ ಹತ್ರ ಇಲ್ಲ ಬ್ರೋ.
ಹಾ ಹಾ ಹಂಗಂದ್ರೆ ದೂರ ಆಗುತ್ತೆ ಬಟ್ ಏನಾದ್ರು ಎಲ್ಲಾದ್ರೂ ಲೈಟ್ ಕಂಬ ಬಿದ್ರೆ
ಹೌದಾ -
ಮತ್ತೆ ವೈರ್ ಅದೇನಾದ್ರು ಕಟ್ ಆಗಿ ಬಿದ್ರೆ -
ಹೌದು.
ಮತ್ತೆ ಯಾರ ಕೇರ್ ಮಾಡಕ್ ಬರಲ್ಲ ಅಷ್ಟೇ.
ಹಾ ಇಲ್ಲ ಬ್ರೋ ಬರೋಲ್ಲ.
ಇ ಇದ್ನಲ್ಲ ನೀವು ಇದು ಮಾಡ್ಬೇಕಲ್ವಾ ಕಂಪ್ಲೇಂಟ್ ಮಾಡ್ಬೇಕಲ್ಲ ಹೋಗಿ ಕೆ ವಿ ಆಪ್ಸ್ಗೆ.
ಮಾಡ್ಬೇಕು ಬಟ್ ನಾವು ಅಲ್ಲಿ ಊರಲ್ಲಿ ಇರೋದಿಲ್ಲ ನಾವ್ ಇರೋದು ಇಲ್ಲಿ. ಹಿಂಗಾಗಿ ಅಲ್ಲಿ ಊರಲ್ಲಿ ಇದ್ರೆ ಏನಾದ್ರು ಮಾಡ್ಬೋಡ್ದಾಗಿತ್ತು ಬಟ್ ಅಲ್ಲಿ ಊರಲ್ಲಿ ಯಾರು ಇಲ್ಲಬ್ರೋ ಎಲ್ಲಾರೂ ಕೆಲ್ಸಕ್ಕೆ ಹೋಗಿರ್ತರ ಇಲ್ಲಿ ಇರೋರು ಮತ್ತೆ ವಯಸ್ಸಾದರು ಅವ್ರ ಎಲ್ಲ ಈ ಟೈಮ ಅಲ್ಲಿ ಯಾರು ಇರಲ್ಲ ಎಲ್ಲರೂ ಆಫ್ ತುಂಬಾ ಹಿಂಗ ಏನ್ರು ಬಂದ್ರ ಅಷ್ಟೇ ಬಿಡ್ತಾರ್ ಅವರು ಅವರಲ್ಲಿ ನಮ್ಮ್ ವಯಸ್ಸಿನ ಹುಡುಗರು ಯಾರು ಇರೋದಲ್ಲ. ಹಿಂಗಾಗಿ ಯಾರು ಯಾಕ್ ಬೇಕ ಬಿಡು ಅಂತ ಹೇಳಿ ಸುಮ ಆಗಿ ಬಿಡ್ತ
ಹೌದ ಮೇನ್ ಪ್ರಾಬ್ಲಮ್ ಇದೆ ಹೇಳಿ ಎಲ್ಲಾ ಕಡೆನೂ ಮೇನ್ ಪ್ರಾಬ್ಲಮ್ ಇದೆ. ಏನ್ ಗೊತ್ತಾ ಯಾವದಾದ್ರು ಹಬ್ಬ ಹಬ್ಬ ಇರುತ್ತ ನೋಡಿ ದೊಡ್ದದಾಗಿ ಅವಾಗ ಅಷ್ಟೇ ಊರಿಗ್ ಬರ್ತಾರೆ ಎಲ್ರೂ.
ಹಾ ಹೌದು ಬ್ರೋ.
ಹ ಎಲ್ಲರೂ ಊರು ಮುಗಸ ಹೋಗ ಹಬ್ಬ ಮುಗಸಕ್ಂಬ ಬಿಟ್ಟು ಎಲ್ರು ಬ ಅವ್ರವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿಲೆಗ ಬಿಡ್ತಾರೆ ಎಲ್ಲರೂ ಅದ ಬಿಟ್ಟು ಊರ್ ಸಮಸ್ಯೆ ಎಲ್ಲ ಹೆಂಗೆ?
ಎಲ್ಲ .
ಇವ ಈ ಎಡಿಕೇಟೆಡ್ ಪರ್ಸನ್ ಎಲ್ಲ ಊರುಬಿಟ್ಟು ಊರ ಬಿಟ್ಟ ಹೋಗಿಬ್ಬಿಡ್ತಾರೆ.
ಹಾ ಹೌದು ಬ್ರೋ.
ಹ ಮತ್ತೆ ಮನೆಯಲ್ಲಿ ತಂದೆ ತಾಯಿ ಸ್ ಕಾಲೇಜು ಸ್ಕೂಲ್ ಅಂತ ಹೇಳಿ ಕರ್ಸಿರು.
ಕಳಸ್ತಾರ ಹಾ ಕಳ್ಸಿರ್ತಾರೆ.
ಕಲ್ಸಿರ್ತಾರೆ ಅವ್ರು ನಾವೆಲ್ಲಾನು ಊರ್ ಸಮಸ್ಯೆ ಏನಲಿಲ್ಲ ತಾಲೂಕ್ ಪಂಚಾಯತ್ ಇಲ್ಲ ಜಿಲ್ಲಾ ಪಂಚಾಯತ್ಗೆ ನಾವೆಲ್ಲಾನು ಹೇಳ್ಕೋಬೇಕು.
ಹೌದು ಊರ ಹೌದು.
ಹ ನಾವ ಏನ್ ಮಾಡ್ಬಿಡ್ತೀವಿ ಇವಾಗ ಸಪೋಸ್ ಡಿಗ್ರಿ ಇಲ್ಲ ಡಿಪ್ಲೊಮಾ ಏನಾದ್ರು ಮುಗಿದ್ರೆ. ಎಲ್ಲಾದ್ರೂ ಕಂಪ್ನಿಯಲ್ಲಿ ಕೆಲ್ಸ ಮಾಡಕ್ ಹೋಗ್ಬಿಡ್ತವಿ ವ್ಯ ವ್ಯವಸಾಯ ಎಲ್ಲ ಬಿಟ್ಟಬಿಟ್ಟು.
ಹೌದುೌಡ ಮತ್ತೆ ಅಲ್ಲಿ ಊರಲ್ಲಿ ಇರೋರೆಲ್ಲಾ ದೊಡ್ಡ ವ್ರ ನಮ್ಮ್ ವಯಸ್ಸಿನ ಹುಡುಗರು ಯಾರು ಇರಲ್ಲ ಎಲ್ಲಾರೂ ಕಂಪ್ನಿ ಹೋಗೋುದು ಕಾಲೇಜ್ ಹಂಗೆ ಎಲ್ಲರ ಹೋಗಬು
ಹಾ ಮತ್ತೆ ಅವರು ಮತ್ತೆ ಮೊದಲೆಲ್ಲ ಮನೇೆಯಲ್ಲಿ ತಂದೆ ತಾಯಿ ಎಲ್ಲ ಮತ್ತೆ ಇದು ವ್ಯವಸಾಯ ಮಾಡ್ಕೊಂಡು ಬಂದಿರ್ತಾರಲ್ಲಾ
ಹೌದು
ಹಂಗ ಆಬಿಟ್ಟು ಅವರು ಅವ್ರಷ್ಟು ಇದು ಅಂದ್ರೆ ಅವ್ರಿಗೆ ಬರೋ ಅವಾಗೆಲ್ಲ ಇದ ಇದಿತ್ತು ಏನ್ ಗೊತ್ತ ನಾವು ಹಾ ನಮ್ದು ನಾವವು ಬಿಳದ ಬೆಳದಿರ್ತಕ್ಕಂಥ ಬೆಳೆಗಳೆಲ್ಲ ದಲಾಳ ಕೈಯಲ್ಲಿ ಅದು ಮಾಡ್ತೀವಿ್ ನೋಡಿ ಮಾರಾಟ
ಹಾ ಹೌದುರು
ಹಾ ಮಾರಾಟ ಮಾಡಿದಾಗ ನಮ್ದ ಎಲ್ಲ ಖರ್ಚ ವಚ್ಚು ತಗ್ಬಿಟ್ಟು ಎಷ್ಟು ವಯಚ್ಚ ತಂದ್ರೆ ಆ ಒಂದ್ೀವನಕ್ಕಾಗ ಅಷ್ಟು ಉಳಿತತಿತ್ತು ಒಂದು ನವತ್ತರಿಂದ ಒಂದ ಐ ಸಾವಿರ ಉಳಿತಿತ್ತು ವರ್ಷಕ್ಕೆ ಹಾಂ ಒಂದು ಒಂದು ಎಕ್ರೆಯಿಂದ ಎರಡು ಎಕರೆಕ್ಕೆ
ಹೌದ್ರೀ
ಹಾ ಉಳತಿತ್ತು ಬಟ್ ಇವಾಗ ಹೆಂಗಬಿಟ್ಟಿದೆ ಅಂದ್ರೆ ನಾವು ಆಚೆ ಹೋಗ್ಬಟ್ಟ ಕೆಲಸ ಮಾಡ್ತವಿ ಇಡಡೆ
ಹೌ ರೀ
ಹಾ ಆಚೆ ಹೋಗ್ಬಿಟ್ಟ ಕೆಸ ಮಾಡ್ತೀವಿ ನಮಗೆ ಅಲ್ಲಿಏನ್ ಅಂದ್ರರುವ ನಾವು ಡಿಪ್ಲಮ ಮಾಡ್ೊಂಡು ಹೋಗಿದೀ ಅಂದ್ರೆ ಆ ಕಂಪ್ನಿಯಲ್ಲಿ ಒಂದು್ ಮೂವತ್ ಸಾವಿರ ಕೊಡ್ತಾರೆ
ಹಾ ಕೊಡ್ತಾರೆ
ಹಾ ಅದೇನೇ ಬಿಡುತ್ತೆ ಮನೆಯಲ್ಲಿ ನಮ್ಗೆ ಮನೆಯಲ್ಲಿ ಯ ಏನುಬಡುತ್ತೆ ನಾವು ಒಂದು ವರ್ಷ ದುಡಿಯೋದು ಇವರು ಜಸ್ಟ್ ಒಂದು ತಿಂಗಳಲ್ಲಿ ದುಡ್ತಾರಲ್ಲಪ್ಪ ಅಂತೇಳಿ ಅವ್ರಿಗೆ ಅನ್ಿಸಬಿಡುತ್ತೆ ಹಂಗ ಆಬಟ್ಟು ಅವರು ಇಷ್ಟ ಪಡಲ್ಲ ಊರ್ ಕಡೆ ಕರ್ಸ್ಕೋಕೆ
ಹ್ಮ್ ಹೌದೌದು
ಹಾ ನನ್ ಮಗ ಏನೋ ಒಂದ್ ಕಾಲಲ್ಲಿ ನಿಂತ್ಕೊಂಡ್ಂದ್ ಬಿಡಿ ಅವ್ನು ಅವ್ನು ಸ್ವಂತ ಬುದ್ಧಿಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾನೆ
ಅವನ್ ಸಂಪಾದನೆ ಮಾಡ್ತಿದ್ದಾನೆ ಚೆನ್ನಾಗಿ ನಮ್ಕಿಂತ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾನೆ ಅಂತ ಹೇಳಿ ಅವ್್ರನ್ ಕಕೊಂಡ್ಿಡ್ತಾರೆ
ಹೌದ
ಹಾ ಬಟ್ ಏನ್ ಗೊತ್ತು ವ್ಯವಸಾಯದಲ್ಲಿ ಅದ್ರಕಿಂತ ಸಿಕ್ಕಾಪಟೆ ಇದು ಮಾಡ್ಬೋದು ಅಂತೇಳಿ
ಬ ಅದಕ್ಕೆ ಸರಿಯಾಗಿ ಸರಿಯಾಗಿ ಬೆಲೆ ಸಿಕ್ತಿಲ್ಲ ಬಟ್ ಸರಿಯಾಗಿ ಇದ ಆಗ್ತಿಲ್ಲ ಬರುವೋದಕೇನ
ಹ್ಮ
ನಾವು ಇಂಜಿನಿಯಯರ್ಗಳು ಸಲ ಅಷ್ಟ ಇದೆ ಬ್ರೋ ಅದ್ರಲ್ಲಿ ಒಟ್ಟಟ್ ಏನ್ ಮಾಡೋದು
ಹಾ ಯಾವ್ದು ಗೌರ್ಮೆಂಟ್ ಆಫೀಸರ್ ಅದ್ರ ಮುಂದೆ ಯಾರು ಅಲ್ಲ
ಯಾರು ಅಲ್ಲ ಬ್ರೌದು
ಬಟ್ ಏನ್ ಮಾಡ್ತೀರಾ ಸ್ವಲ್ಪ ಇದು ಮೆತಡ್ ಗೊತ್ತಿಲ್ಲ
ಹೌದೌದು ಹೌದು
ಹ ಇವಾಗ ಸಪೋಸ್ ನಾವೇ ನಾವೇ ಅನ್ಕ ನಾವೇ ಅನ್ಕಂತಿದ್ವಿ ಬಟ್ ನಾವೇ ಮಾಡಲ್ಲ ಅದು
ಹೌದ ಹೌದ ಬ್ರ ಹೌದು
ಹ್ಮ್ ನಾವೇ ಬೇಡ ಬಿಡಪ್ಪಾ ಅದ್ನೆಲ್ಲಿ ಮಾಡ್ತಯ ಸುಮಮ್ಮ್ನೆ ರಿಸ್ತು
ಹಾ ಹೌದೌದು ಸರಿಯಾಗಿ ಮಳಿ ಬರಲ್ಲ ಹಂಗ ಅಂತ ಹೇಳಿ ಬಿಡ್ಬಿಟ್ಟು
ಹಾ ಒಂದ್ ವರ್ಷ ಲಾಸ್ ಆಗುತ್ತೆ ಒಂದ್ ವರ್ಷ ಲಾಭ ಆಗುತ್ತೆ
ಅಂತೇಳಿ ನಾವು ಬಿಟ್ಟು ಬಿಡ್ತೀವಿ
ಒಟ್ ಏನ್ ಇವಾಗ ಸತತವಾಗಿ ಮೂರ್ ವರ್ಷನು ಲಾಸ್ ಆದ್ರೆ ಒಂದೇ ವರ್ಷ ಒಂದೇ ವರ್ಷ ಚೆನ್ನಾಗ್ ಬೆಳದ್ರೆ ಬೆಲೆ ಇದು ಬೆಳೆ
ಹ್ಮ್
ಮೂರು ವರ್ಷ ಎಷ್ಟು ಲಾಸ್ ಆಗಿರುತ್ತೆ ನೋಡಿ
ಹ ಬ್ರೋ ಒಂದೇ ವರ್ಷದಲ್ಲಿ ತಗಿಬೋಧು ಹ್ಮ್ ಹ್ಮ್
ಜಾಸ್ತಿನೇ ಬರುತ್ತೆ
ಹೌದೌದು
ಹಾ ಒಂಥರಾ ಇದು ಬ್ರೋ ಒಂಥರಾ ಹೆಂಗ್ ಗೊತ್ತಾ ಇದು ಶೇರ್ ಮಾರ್ಕೆಟ್ ಇದ್ದಂಗೆ
ಹೌದೌದು
ಹಾ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಿ
ಹಾ ಅದೆಷ್ಟು ನಮ್ಗೆ ಅದ ಇದಾಗಿರುತ್ತ ನೋಡಿ ಲಾಸ್ ಆಗಿರುತ್ತಲ್ಲ
ಹಾ
ಒಂದೇ ಒಂದೇ ಸಲಕ್ಕೆ ಬರುತ್ತೆ ನೋಡಿ
ಹೌದೌದು ಬ್ರೋ ಬಟ್ ಅದು ಆ ತರ ಮಾಡುವ ಅಂತ ಪೇೇಶನ್ಸ್ ಯಾರಿಗು ಇಲ್ಲ ಬ್ರೋ ಇವಾಗ
ಹ ಇವಾಗ ಏನ್ ಗೊತ್ತಾ ಹ ಹಿಂಗ್ ಹಿಂಗೆ ಹಾಕಿದ್ರೆ ದುಡ್ಡು ಬರ್ಬೇಕು
ಹ ಇವಾಗ ವರ್ಷನ್ ಗಂಟ್ಲೆ ಕಾಯುವ ಕಾಲ ಹೋಯ್ತು
ಹೋಯಿತು ಹೋಯಿತು ಬ್ರೋ ಹಂಗಾಗಿ ಇವತ್ತು ವಿಡಿಯೋ ಮಾಡ್ತಾರೆ ಬ್ರೋ ಇಲ್ಲ ಮಾಡೋದಿಲ್ಲ
ಹ್ಮ್ ಅವಾಗೇನ್ ಬ್ರೋ ಸಾ ನೆಟ್ವರ್ಕ್ ಇಲ್ಲ ಸಂಪ ಇದು ಹಳ್ಳಿಗಳೆಲ್ಲ
ಹಾ ಬ್ರೋ
ಹಾ
ನಿಮ್ಮ್ ಹೊಲದ ಕಡೆ ಎಲ್ಲಾ ಏನ್ ನಿಮ್ ಕಡೆ ಏನ್ ಫೇಮಸ್ ಬೋ ಒಲ್ ಕಡೆ ಎಲ್ಲ ಏನ್ ಹಾಕಿದಾರಾ ನೀವು
ನಮ್ ಕಡೆಕ್ ಬಂದ್ಬಿಟ್ಟು ಭತ್ತ ಮತ್ತೆ ತೊಗರಿ ಹತ್ತಿ ಸಜ್ಜೆ ಜೋಳ
ಹಾ
ಜಾಸ್ತಿ ಫೇಮಸ್ ಅಂದ್ರೆ ಭತ್ತ
ಬರ್ತಾನ ಹಾ ಹ
ಹ ನಮ್ದೊಂದ ಇದೆ ಒಂದು ಟ್ವೆಂಟಿ ಟ್ವೆಂಟಿ ಫೈ ಎಕರೆ ಭತ್ತಾ ಮಾಡ್ತೀವಿ
ಹಾ ಹಾ
ಹ್ಮ್ ಭತ್ತ ಮಾಡ್ತೀವಿ ಬಟ್ ಆದ್ರೂ ನಾವು ನಾವ್ ಅಷ್ಟು ಕಷ್ಟೇ ಹೋಗಲ್ಲ ನಾನ್ ಮಾತ್ರ
ಹ ಬ್ರೋ ಮನೇಲಿ ಮಾಡ್ತಾರ ನೀವು ಈ ತರನ ನೀವು ಊರ್ ಬಿಟ್ಟು ಬಂದಿರದ
ಹೂ ಬ್ರೋ ನಾವು ಅಷ್ಟೇನೆ ನಾವು ಅಂದ್ರೆ ಊರ್ ಬಿಟ್ ಬಂದಿರಂದ್ರೆ ಅಲ್ಲಿ ಒಂದಿಷ್ಟ್ ದಿನ ಬೆಂಗಳೂರಲ್ಲಿ ಕೆಲಸ ಮಾಡಿದ್ವಿ
ಅದ್ಕೆ ಬ್ರೋ ಕೆಲ್ಸಕ್ಕೆ ಬಟ್ಟೆ ಹಗೆ ಹ್ಮ್
ಕೆಲಸ ಮಾಡ್ಕೊಂತ ತರ್ತೀವಿ
ಹೌದೌದು
ಹ್ಮ ಬಟ್ ಏನ್ ಗೊತ್ತಾ ಮನಲಿ ಇವಾಗ ಎಲ್ಲ ಅದ ರೋಡಿ ಮಾಡಕ್ಕೆ.
ಹಾ ಹಾ.
ಹ ಮನೆಯಲ್ಲಿ ನಮ್ಮಣಬ್ಬನೆ ಅದಾನೆ ನಮ್ಮ್ ಬ್ರದರು.
ಹೌದು
ಹಾ ಅವ್ನ ಒಬ್ನೇ ಮಾಡ್ತಾನೆ.
ಹ್ಮ್
ಅಂದೇ ನಮ್ಮಣ್ಣನು. ಪುಲಗ್ಯ.
ಹೌದು
ಹ ಅದಾದ್ ತಕ್ಷಣ ಬಿಟ್ಬಿಟ್ಟವ್.
ಯಾರು.
ಬಿಟ್ಬಿಟ್ಟ ಮತ್ತೆ ನಮ್ಮ ಅಣ್ಣನೆ ಇಲ್ಲಿವರೆಗೂ ನನ್ನ ಸ್ಕೂಲ್ಗೆ ಡಿಗ್ರಿ ಮುಗಸು ಮುಗಿಯವರೆಗೂ. ಕಲ್ದವ್ನೆ.
ಹ್ಮ್
ಹಾ ಸುಮ್ನೆ ನಾ ನಾವು ನಾವು ಈತರ ರೈತ ಅಂದ್ರೆ ಬೋ ಹೊಲದಲ್ಲಿ ವ್ಯವಸಾಯ ಮಾಡೋದ್ ಮಾಡ್ತಿದ್ವಿ.
ಹ್ಮ್
ಇನ್ನು ಇವನಾದ್ರು ಸ್ಕೂ ಶಾಲಿ ಕಲ್ತಾನೆ ಜಾಸ್ತಿ.
ಹಾ ಸ್ವಲ್ ಒಂದ್ ಸ್ವಲ್ಪ ಅವ್ ಕಾಲ್ ಮೇಲ್ ನಿಂತುಗೊಳ್ಳಿ ಅಂತ ಕಲ್ಸಿ
ಅಂದ್ರೆ ಸ್ವಂತ ಅವನ್ ಕಾಲ ಮೇಲೆ ಅವನ ಇರ್ಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ವ್ಯವಸಾಯ ಮಾಡಕ್ ಕರ್ತಲ್ಲ ನಮ್ನ.
ಹ್ಮ್ ಹೌದೌದೌದು.
ಹ ಏನ್ ಗೊತ್ತಾ ವ್ಯವಸಾಯ ಮುಂದ್ ಮಾಡೋದ ಇದ್ದೇ ಇರುತ್ತೆ ಲಾಸ್ಟ್ ಅಲ್ಲಿ ಎಲ್ಲೂ ಗ.
ಲ್ಲ ಅಂದ್ರೆ ಇದ್ದೇ ಇರುತ್ತೆ.
ಹಾ ಎಲ್ಲಾ ಅಷ್ಟಲ್ಲಿ ಎಲ್ಲಿ ಹ್ಮ್ ಏನ್ ಗೋ ತ್ತ ಲಾಸ್ಟ್ ಅಲ್ಲಿ ಎಲ್ರೂ ಕೈ ಬಿಟ್ರೆ ವ್ಯವಸಾಯ ಕೈ ಬಿಡಲ್ಲ.
ಕೈ ಬಿಡಲ್ಲ ಹೌದ್ ಹೌದು.
ಹ್ಮ ನಮ್ಗೂ ಚೂರು ಚೂರ್ ಗೊತ್ತಿದೆ ವ್ಯವಸಾಯ ಹೆಂಗೆ ಏನು ಅಂತೇಳಿ ಯಾಕಂದ್ರೆ ನಾವು. ಚಿಕ್ ವಯಸ್ಸಿಂದ ಊರಲ್ಲಿ ಇದ್ಕೊಂದ್ ಬಂದ್ಬಿಟ್ಟು.
ಹ್ಮ್ ಹ.
ಹಾ ಬರುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲಾನು.
ಹ್ಮ್
ಬಟ್ ಇನ್ನೊಂದ್ ಚೂರ್ ಚೂರು ಇನ್ನೊಂದ ಸ್ವಲ್ಪ ಸ್ವಲ್ಪ ಕಲಿಯದಿದೆ ಬಟ್ ನಮ್ಮಣ್ಣ.
ಹ್ಮ ಹ್ಮ.
ನಮ್ ಅಣ್ಣನು ಇರ್ತಾನೆ ಬಟ್ ಹೇಳ್ಕೊಡ್ತಾನೆ.
ಏನೆಲ್ಲಾ . ಎತ್ತು ಗೊಳ ಅವು ಎಲ್ಲಾ ಯೂಸ್ ಮಾಡ್ತಾರ ಅಥವಾ ಎಲ್ಲ ಟ್ರ್ಯಾಕ್ಟರ್ ಅಲ್ಲಿ ಮಾಡ್ತಾರೆ ಬ್ರೋ.
ನೆಲ್ಲೋ ಹೋಯ್ತೀವಿ ಬಿಡು ಹೇ ಎತ್ ಹ್ಮ್ ಇದು. ಹಾ ಎತ್ತು ಅವೆಲ್ಲಾ ಯೂಸ್ ಮಾಡೋದೆಲ್ಲ ಹೋಯ್ತು.
ನಿಮ್ಮಲ್ ಇನ್ನು ಎಲ್ಲ ಎತ್ ಯೂಸ್ ಮಾಡ್ತಾರ್ ಬ್ರೋ ಟ್ರ್ಯಾಕ್ಟರ್ ಅಷ್ಟು ಯೂಸ್ ಮಾಡಲ್ಲ. ಇನ್ನು ಎತ್ ನಮ್ ಕಡೆ ಬರೋ.
ನಿಮ್ ಕಡೆನಾ.
ಊರು ಯಾದ್ಗೀರಿ ಡಿಸ್ಟಿಕ್ ಈಗ್ಲೂ ನಮ ಎತ್ತಿದೆ ನಾವು ಅದನ್ನೇ ಯೂಸ್ ಮಾಡ್ತೀವಿ ಟ್ಯಾಕ್ಟ್ರಿ. ಟ್ರ್ಯಾಕ್ಟ್ರ ಯಾವಾಗ ಅಂದ್ರೆ ನೇಗಿಲು ಓಡಿಸಸ್ತೀವಿ ಅಷ್ಟೇ ಬೇಸಿಗೆ ಟೈಮ ಅಲ್ಲಿ ಅದ್ ಬಿಟ್ರೆ ಎಲ್ಲಾ. ಹೊಲ ಬಿತ್ತುದು ಅದೆಲ್ಲಾ ಎತ್ತಿಂದಾನೆ
ಹ್ಮ್ ಅವಾಗೆಲ್ಲಾ ಇತ್ತು ಬ್ರೋ ನಮ್ ಕಡೆನು ಬಟ್ ಇವಾಗ ಏನ್ ಗೊತ್ತಾ. ಎಲ್ಲಾ ಎಲೆಕ್ಟ್ರಿಕ್ ಯುಗಾ ಎಲ್ಲಾನು ಎಲೆಕ್ಟ್ರಿಕ್ ಆಗಿಬಿಟ್ಟಿದೆ.
ಹೌದೌದು ನಮ್ ಕಡೆ ಇದೇ ಬಟ್ ನಾವು ಅಷ್ಟು ಯೂಸ್ ಮಾಡಲ್ಲಾ
ಹುಂ ಅವಾಗೇಏನ್ ಗೊತ್ತಾ ಅದು ಇತ್ತು ಅ ಅಂದ್ರೆ ಕಳೆನ ಕಳೇ ಕೀಳಕ್ಕೆ ಆ ಹಳ್ಳಿಗಳಿಂದ ಜನಗಳು ಬರ್ತಿದ್ರು ಆ ಹೊಲ್ದಲ್ಲಿ ಕಿಳ ಕೆಳೇ ಕಿಳಕ್ಕೆ
ಹಾ ಬ್ರೋ
ಇವಾಗ ಕಳೆ ಕೀಳೊ ಅವಶ್ಯಕತೆ ಇಲ್ಲಾ ಏನ್ ಗೊತ್ತಾ ಅದಕ್ಕೆ ಇದು ಬಂದ್ಬಿಟ್ಟಿದೆ ಔಷಧಿ
ಹಾ ಹೌದು
ಹ ಔಷಧಿ ಸ್ಪ್ರೇ ಮಾಡಿಬಿಟ್ರೆ ಮುಗೀತು ಅದನ್ನು ಹೋಗಿಬಿಡುತ್ತೆ. ಮತ್ತೆ ಅವಾಗೆಲ್ಲಾ ಮಂದಿನ್ ಕರ್ಕೊಂಡ್ ಬಂದ್ಬಿಟ್ಟು ಕೆಲ ಕಳೇ ಕಿಳೋದು ಮತ್ತೆ ಅದರಿಂದ ನಾವು ಔಷಧಿ ಮ ಔಷಧಿ ಬೇರೆ ಬೇರೆ ಔಷಧಿ ಸ್ಪೇ ಮಾಡ್ತಿದ್ವಿ.
ಹೌದು
ಹಾ ಇವಾಗೇ ಏನಿಲ್ಲಾ ಅದು ಭತ್ತ ನಾ ನಾಟಿ ಮಾಡಕಿಂತ ಮುಂಚೆನೆ ಕಳೆ ಸ್ಪೈಇದು ಸ್ಪ್ರೇ ಮಾಡ್ ಬಿಡ್ತೀವಿ ಇದು ಖಾಲಿ ಹೊಲ ದಲ್ಲಿ ಖಾಲಿ ಹೊಲ್ದಲ್ಲಿ ಬೆಳಿಬಾರಡ್ದ ಅಂತ ಹೇಳಿ
ಹಾ
ಕಳೆ ಬೆಳೆ ಬಾರದ ಅಂತೇಳಿ ಸ್ಪ್ರೈ ಮಾಡ್ ಬಿಡ್ತೀವಿ ಈಗ
ಹೌದ ಹೌದು ಬ್ರೌ ಇರಿ ಕಾಲ್ ಬರ್ತಾ ಇದೆ.
ಹಾ ಬ್ರೋ